ಹಲೋ ಹ
ಹಲೋ
ನವೀನನ್ನ ಕೇಳಸ್ತೇನೆ
ಹಾ ಕೇಳಿಸತ ಹೇಳಪ ಆರಾಮ್ ನೋಡ ಪ ನೀನ
ಹ ಊಟಣ್ಣ
ಆಯ್ತು ನೋಡ್ ನಿಂದು
ಹಾ ಆದ
ಬೆಲ್ದ
ಏನ್ ಮಾಡಿದಾನ ಊಟಕ್ಕಂತ
ಹ ನದ ನ ಸಾಂಬಾರ ಚ ಪತೆ ಹಾಲುಗಡ್ಡೆ ಪಲ್ಲು ತ ದಿ ಅನುವು ಕೊರ
ನಾ ಅನ್ಕೊಂಡಿದ್ದೆ ಮದುವೆ ಮುಂಜಿ ಬರಿ
ಹ್ಮ ಸ್ಟಡಿಿಯಂಗ ನಡಕತ್ತಪ್ಪ ಏನ ನೋಡಿ ಹೇಳ್ಬೇಕ ಸ್ಟಡಿ ಹಂಗ ನಡಕತ್ತ ಓದಕ್ ಕುಂಟೆ ಾನ ಹ್ಮ
ಹಾ ನಡದ ಅಣ್ಣ ಅಂಗಲ್ಲ ನಾಂಗ ನ ಇಲ್ಲ ನಮ್ಗೆ ಹೇಳಿದ ಎಲ್ಲಿ
ಇಲ್ಲ ಆಸ್ಲ ಹಾ ಇಲ್ಲ ಇದ್ದೆ
ಗಾಳಿ ಸೌಂಡ್ ಬರಕ್ ಇತ್ತು
ದ್ಯ ರೂಮದಾಗ
ಹ ಹ
ಎಲ್ಲ ರಂದಾಗ ಜಾಸ್ತಿ ಆಗಿದ್ದೆ
ಹಾ ಇಲ್ಲ ರೂಮ್ನಗಿನಿ
ಹೌದಾ
ಹಾ
ಮತ್ತೆ ಏನ್ಮಾಡೋದು ಸಮಾಚಾರ ನಾಳೆ ಕಾಲೇಜ್ಗೆ ಹೋಗ್ಬೇಕ
ಇಲ್ಲ ಅಣ್ಣ ನಾಳೆ ಸಂಡೆಲ್ಲ ಅಂದರ್ಿಗೆ ಕಾಲೇಜು
ಕೆಲ್ಲದ ಅಪ ಇ ಹೋಗ್ಕಲ್ಲ ಮತ್ತ ಹಂಗೆ ನಾಳೆ ಒಂದ್ ದಿವ್ಸ
ಹಾ ಇಲ್ಲೇ ಒಂದ ಟ್ರಿಪ್ ಮಾಡೋಬೇಕ ನಾಳೆ ಭೇಟಿ ಮಾಡ ನಮಗಂದಡೆ
ಬರು ಸಂಡೆ ಇದು ಒಂದ್ ದಿವ್ಸ ರಜೆ ಇರುತ್ತೆ ಹೆಂಗಾನ ಎಲ್ಲಿ ಪ್ಲೇಸ್ ನಿಯರ್ ನಿಯರ್ ಯಾವ್ ಪ್ಲೇಸ್ ಇರ್ತ ಚಲೋ ಅಲ್ಲಿ ಹಿ ಬಂದ್ಬಿಡಾಕಪ್ಪ
ಹ ಹ್ಮ್ ನೋಡೋ ಕಣ ನಾಳೆ ಅನ ಫ್ರೆಂಡ್ಸ್ ಅವರು ಎಲ್ಲಾರ ಕೂಡಿ ಹೋದ್ರೆ ಅಕಸ್ಮಾತ್ ನಾಳೆ ಒಂದ ೇ ಪಿಕ್ನಿಕ್ ಹೋಗಿ ಬರ ಹ್ಮ್ ಹ
ನೋಡದ ಏನ್ ಅ ಬಿಸ್ನೆಸ್ ಗಿಸ್ನೆಸ್ ಮಾಡ್ಬೇಕು ಅಂತ ಮಾಡೋಿದ್ದ ಮುಂದ
ವಾಗನ್ ಎಲ್ಲ ಹೌದಾದ್ರ್ಲ ಬ್ಲಾಗ್ ಮಾಡಿನಿ ಹಾ
ಹೌದ ಹ ಹ ಹ ಒಂದೆ ಮಟ್ ಆಗ್ಬೋ ಯಂಗ ನಿನ್ನ ಎಷ್ಟಲ್ಲ ಮಾಡಬಟ್ಟ
ಹ
ಹ ಸರ್
ಬಿಸ್ನೆಸ್ ಇದು ಪೋಲೀಸ್ ಸಾಾಕಾಣಿಕೆ ಮಾಡ
ಗರುಸ ಕಣಕ್ಕೆ
ಆ ಅದ್ರಂದ ಲಾಭ ಆದಂತ ಕೇಳಬಟ್ಟಣ ಹಂಗಾಗಿ
ಅ್ರ ಜವಾರಿ ಕೋಳಿ ಆತರ ಬೇರೆ ಬೇರೆ ಒ ನಾಕೈ ಟೈಪ್ ಬರ್ತಾವಂತಪ್ಪ ಕೋಳಿ ಅತ್ರ ಅವು ಮಾಡಿದ ಚೆನ್ನ
ಇಲ್ಲ ಜವ ಜವರ್ ಕೋಳ ಅಲ್ಲ ನೀ ಇದು ಫಾರಂಕೋಳ ಎ
ಇಿನ ಯಾವ್ದ ಬರ್ತ್ತಂತಪ್ಪ ಒಂದು ಸಾರ್ ಮರಿ ತಂದ ಅಂತಂದ್ರೆ ಅದೇನು ಆಹ ಒಂದ ಒಂದ್ ಆರು ತಿಂಳಕ್ ಆಮೇಲೆ ಒಂದ್ ಆ ಮರಿಗಳು ಆರು ತಿಂಗಳು ಒಂದ್ ವರ್ಷ ಆದ್ಮೇಲೆ ಮರಿಗಳು ದೊಡ್ಡೋಯ್ತ ಅಂದ್ರೆ ಒಂದು
ಹಾ ಹಾ ಎ ಹತ
ಹ್ಮ ಅದೇ
ಹ ಹ
ಹ
ಹಾ ಚೆನ್ನಾಗ ಅದಣ್ಣ ಲಾಭ ಅದ ಫುಲ್ ಕಂಟಿನ್ಯೂ ಒಂದು್ ಐದಲ್ಲಾ ಹತ್ತು ವರ್ಷ ಮಾಡಿದೆ ಅಂದ್ರೆ ಫುಲ್ ಆರಾಮ್ ಕೊಳ್ತೈತಿವರ್ ಸ
ಹ್ಮ್ ಅದ್ರ ಬಗ್ಗೆ ಗೊತ್ತಾಯ್ತ ಅಂದ ಪೂರ ಕಂಪ್ಲೀಟ್ ಡೀಟೇಲ್ಸ ಆರಾಮ್ ಮಾಡ್ಬೋದು
ಹ
ಮತ್ತರದು ಮತ್ತೆ ಮನೇಲಿ ಏನ್ ಮಾಡೋಕತ್ತಾರ ಅಪ್ಪ ಅಮ್ಮ್ರ
ಇಲ್ಲಿ ಏನಿಲ್ಲಾನ ಅವ್ರ ಇವಾಗ ಊಟ ಮಾಡ್ಯಲ್ಲ ಫೋನ್ ಹಚ್ಚತಿ ಆಗಡೆ ಹ ೋಟಾ ವಟತಾ ದು ಬರ ಶ ಆಾನ
ಮತ್ತ ನವ ಸಂಜೆ ಎಲ್ಲಾದ್ರೂ ಬೇರೆ ಕಡೆ ಎಲ್ಲ ಟ್ರಿಪ್ಿಗೆಿಿ ಪ್ಲಾನ್ ಮಾಡಾರ ಏನ್ ಏನ್ ಬಿಸ್ನೆಸ್ ವಿಸ್ನೆಸ್ ಅವರು ಪ್ಲಾನ್ ಹೆಂಗ ಅದ ನಿಮ್ ಪ್ಲಾನ್
ಅದಣ್ಣ ನೀನ್ ಹೇಳಿದ್ರ ಈಗ ಅದೇ ತರ ನಾಳೆ ಬೆಳಗ್ಗೆ ಒಂದ್ ನಿಂಟೆ ಪಿಕ್ನಿಕ್ ಹೋಗಿ ಬರ್ಬೇಕುಿ ಫ್ರೆಂಡ್ಸ್ ಎಲ್ಲ ರಿ ಹ ಇಲ್ಲೇ ಶಾಪುರಲ್ಲಿ ಯಾವ್ದಾದ್್ರರು ಒಂದು ಒಳ್ಳೆ ಪ್ಲೇಸ್ ಇತ್ತ
ಹಾ ಹಾ ಹಾ
ಬೈಕ್ ಹೋೋಗತರ ನಡ್ಕೊಂಡ್ ಹೋಗತ
ಆ ಅಣ್ಣ ಬಸ್ಸಗ ನೋಡ ಬೈಕ್ ನೋಡ ಎಲ್ಲಾಂದ್ರೆ ಬಸ್ಸಗ ಹಾ ಹ ಅದೇ ನೋಡ್ಬೇಕು ನಾವ್ ಫ್ರೆಂಡ್ಸ್ ಕೇಳ್ಬೇಕು ಇತ್ತಂದ್ರ ಅವ
ಕಾಲೇಜಿಗೆ ಹೋಗಕೆ ಬಸ್ಸಿಗೆ ಹೋಗತಿದೆ ನೋಡ್ಕೊಂಡ ಹೋಗ್ತಾ
ಕಾಲೇಜಿಂಗ ನಡ್ಕಂತ ಅಣ್ಣ
ಹೌದಾ
ಹ
ಮತ್ತೊಂದು ತಗೊಬೇಕಿಲ್ಲ ಮತ್ ಮನೇಲಿ ಯಾವ ಕೇಳ್ಬೇಕಿಲ್ಲ
ಮನೇಲಿ ಕೇಳಕ್ ಕೇಳಿದ್ರ ಕೊಡಸನ ಅಂದರು ನಾನ ಬೇಡ ಅಂದೆ
ತಗೋಬೇಕಿಲ್ಲ ಮತ್ತು ಅಲ್ಲಿಂದ ಮತ್ತ ಕಾಲೇಜಿ ಬಾಳ ದೂರ ಆಗತ್ತನಾ
ಹಾ ಅದಾನ
ತಗೋಬೇಕು ಕಾಲೇಜ್ ದೂರ ಆಗುತ್ತೆ ಯಾವಾಗ ನೋಡ್ಕೊಂಡು ಯಾವಾಗ ಬರ್ತ್ತತಿ ಇವಾಗ ಮತ್ತೆ ಮತ್ತೆ ಎಲ್ಲಾ ಮಳೆಗಾಲ ಸ್ಟಾರ್ಟ್
ಹ್ಮ ಹಾ ಹೌದೌದು ನೋಡ್ಬೇಕನ್ನ ತಗೋಬೇಕು ಆ ಹಣ
ಅಕ್ಕ ನೋಡಪ್ಪ ಮನ್ಯಾಗ ಏನ ಅಕ್ಕ ಅಕ್ಕನವರ ಅಣ್ಣ ಯಾರ ಇಲ್ಲ
ಒಂದು ನಾಲ್ಕು ದಿವ್ಸ ನಾಲ್ಕ್ ದಿವ್ಸದಿಂದೆ ನಮ್ಮ ಆಣ್ಣದು ಇದು ಮ್ಯಾರೇಜ್ ಇತ್ತು ಫಂಕ್ಷನ್ ಬ
ಹೌದಾ ವಜ್ಜು ಮಾಡಿ ಹೆಂಗಂದ್ರ
ಹಾ ವಜಯತ ಎಲ್ಲ ಎಲ್ಲ ದೊಡ್ಡ ದೊಡ್ಡ ಆಣ
ಮ ನಿಿಂದ ಯಾವ ಮಾಡ ಬಂದ
ಹಾ
ನಿನ್ ಯಾವ ಮಾಡ್ಕೋದಪ್ಪಾ ಅಂದ ಲಗ್ನ
ನಂದಣ ಏ ನಮ್ದಿನ ಲೇಟ್ ತಣ ಇನ್ನ ನಾನು ಇವಾಗ ಪ್ಯೂಶ ಓದ್ತಿದ್ದೇನಿ ದ ಹದು
ಹಂಗ ಮಾಡ್ಕ ಆಮೇಲೆ ಮ ್ರ ಆಗತ್ತಲ್ಲ ಪ ಎಲ್ಲ ಕಂಟಿನ್ಯೂ ಹಂಗೆ
ಏ ಎ ಬಾಲ್ಯ ವಿವಾಹ ಮಾಡದುಂತ ಮಾಡಿದ ಯಾರಣ ಕಾಲಾಲ ಇಲ್ಲಣ ಇ ಏಜ್ ಏೀನ್ ಪ್ಲಸ್ ಇಲ್ಲ ಐ
ಎ ಏಟಿ ಪ್ಲಸ್ ಆಗರ್ಪ
ಣ ಹ ರೈಟ್ ರೈಟ್ ಅಣ್ಣ ನ ಹ ಲೈಟ್ ನ ನಂದಿಲಿ ಈಗ ಗ ಗಾಸ ಅೇ ಹ ಅದೇ ನೀ ಅಪ್ಪರ್ ಮಸಡ್್ದ ಸ
ನಾವ್ನ್ ಎಲ್ಲಾದ್ರೂ ಹೋಗಕ ಟ್ರಿಪ್ ಈಗ ಏನ್ ನೋಡಕ ಏನಿಲ್ಲ ಹಂಗದ ಎಲ್ಲಿ ಹೋಗಬೇಕಂದ ಗೊತ್ತಾಗಲ್ ಿಪಿ ಹೊಯಿ ಬಂದಿ ಎಲ್ಲಾ ಕಡೆ
ಹಾ ಕ ನ ಹೋರೋಣ ನೋಡ್ರ ಎಲ್ಲಿ್ರರು ನಿ್ ಫ್ರೆಂಡ್ಸ್ ನೀವ್ ಹೋಗಿರೋ ಬಿಟ್ಟು ಬೇರೆ ಪ್ಲೇಸ್ ಬತ್ತರ್ತಂದ್ರ
ಅದೇ ಬೇರೆ ಪ್ಲೇಸ್ ನೋಡ್ಬೇಕು ಎಲ್ಲ ಅಂತ ಗೊತ್ತಾಗಲ್ ಬಾಳ ಲಾಂಗ್ ಇದಾವ ಇವಾಗ ಹದ್ರಾಗ ಬೇರೆ ರಜೆ ಇಲ್ಲ ಕಾಲೇಜ ಅಲ್ಲಿ
ಹ ಬ
ಮತ್ತ ಏನ್ ಪಿಿಯುಸ ಮುಕ್ಷನ್ಕ ಕಡೆ ಬೆಂಗ್ಳೂರ್ ಏನ್ ಸಟ್ಲ್ ಬೆಂಗಳೂರು ಬೆಂಗ್ಳೂರು ಮಂಗ್ೂರು ಎಲ್ಲ
ಇಲ್ಲಣ್ಣ ಇದ ಶರ್ಮ ಚನ್ನ ಇಟ್ಟ ಹ ಎಲ್ದರು ಚಲೋ ಕಾಲೇಜ್ ಹಾ
ಮಸ್ತತ್ ಚಲೋ ಸಟಲಯ ಬುಡಾ ಕಡೆ
ಹಾ ಹೌದಾ ಹಂಗೆ ಮಾಡೋದು
ಹ
ಊಟ ಆಯ್ತಾ ಅಣ್ಣಾ
ಊಟ ಆಯದ ನೋಡಪ್ಪ ಹೂಂ ಆರಾಮಿದಿನಿ ನೋಡು
ಹಾ ಅಣ್ಣಾ
ಇದು ಮಾಡಲ್ಲಂದೆ ಕ ಫೋನ್ಗೀನ್ ಹಚ್ಚಲ್ಲಂದೆ ಹೆಂಗ್ ಅಂತ
ಯಾರಣ ಹಾ ಇವಾಗ ಅಂತಣ ಹಾ ಚಲೋಣ ಒಟ್ಟಲ್ಲೇ ಕಾಲೇಜ್ಗೆ ಹೋದಾಗ ಮಾತಾಡ್ತಾರಣ್ಣ ಹೌದು. ಅವಾಗವಾಗ್ ಹಚ್ತಾರಣ ಹಾ ಅಣ ಹಾ ಹೌ ಕ್ಲೋಸ್ ಹ ನಮಗೂ ಮುಂದ ಏನಾದ್ರು ಡೌಟ್ ಇತ್ತಂದ್ರ ಎಲ್ಪ್ ಆಗತ್ತ ಹೌದಣ ನಮ್ಗಿಗ್ ಏನಂದ್ರೂ ಡೌಟ್ ಇ ತ್ತಂದ್ರ ಕೇಳಕ್ಕೆ ಇದ್
ಸರಿ ತಗಪ್ಪಾ ನಾ ಮಾಡ್ತನಿ ತಡಿ ಸ್ವಲ್ಪ.
ಹಾ ಸ